ಹಲಣ
ಹಲೋ
ಬಸಣ ಬಸಣ
ಕೇಳಸ್ತೈತಿ ಹೇಳ
ಹಾ ಆರಾಮದೇನ ನೀವು
ಅವರ ಯಾರಂತ ಕೇಳ್ತಿ ಅಲ್ಲೇ ನನ್ಗ ಹಾಗಗೇತ್ ನೋಡ್ ನಿ್ದ
ಇಲ್ವಾ ಅಣ್ಣ ಅ ನಂಬರ್ ಸೇವ್ ಸ ಅದು ಬಸ್ಸು ನಮ್ ದೋಸ್ತಂಗ ಬಂದಂಗ ಆಯ್ತದು
ಹ ಯಾರಂತ ಕೇಳ್ತ ಹ ಕೇಳಸ್ತೇತಿೇಳ ಮಾತಾಡ್ನ ಕರೆಕ್ಟ್
ಅಣಯ ಯಾರಂತಲ್ಲೂ ನಾನು
ನಮ್ ದೋಸ್ತ ಇನ್ನೊಬ್ಬ ಆಡಸುಟ ಆಯ್ತು ಕುಡುದು ತಲಿ ಆಡಕ್ ಹತ್ಬಿಟ್ಟ ನ ಅವ್ನು ಬಸ್ಸುನನೆ
ಹಾ
ಅದಕೋ ವಾಪೀಸು ನಿಷೇಧ ಹಿಂಗ್ಯಾಕ ಮಾತಾಡಕತ್ತ ನ ನಾನ್ ಮಾತಾಡಿದೆೇನೆ
ಅನೋಡ ನೀೀನದಿ ಮಿಸ ಅಂಡರ್ಸ್ಟಾಂಡ್
ಅವನೋ ಅಂಡಾಂಡ್
ನನ್ಾ ಮಿಸ್ಅಂಡರ್ ಸಾರಿ ಮಾಡಣ ಹಲೋ ಮೂಡ ರಾಪ ರೊಕ್ಕ ಬರ್ತೇದ ಅಟ್ಟೆ ಪೋನಸ್ತರಿ ನೀವು
ಏ್ ರಾಮಗ್ ಹೇಳಿನಿ ಟಾಸ್ಕ್ ನಮ್ಮ ಪವ್ಯ ಹೇಳ್ರ ಅಂತ
ಹ್ಮ್
ನಿನಗೂ ಬರ್ತೈತಿ ಬೋಸುಡಿಕ ಮತ್ತೆ ಏನ್ ಮಾಡ್ತವಿ ಬೆ್ಯಾಂಗ್ಗಳೂರ್ಕ್ಕೆ ಬ್ಯಾಂಗ
ಹಾ
ಬರಲ
ಬಾ ಯಾವಾಗ ಬರ್ತೆ ಯಾವಾಗ ಬರ್ತಿ
ಒಂದ್ ಕಂಪ್ನಿ ಕೇಳ್ಬೇಕಂತ ಮಾಡಿ ನ
ಯಾವ್ದಾ ಪೋರ್ಸ ಇದ ಮುಗಿತ
ಹಾ ಮುಹಿತ್ ಇಂಜಿನಿಯರಿಂಗಗೆ
ಪಟಿ ಸಜಲ್ ವನ ಅವರ ಶೈಲ್ರಾಜು ಅವರ
ಪಾರ್ಟಿ ಅಂತ ಪಾರ್ಟಿ ಎದಾರ್ ಪಾರ್ಟಿ ಕೊಡಸ್ಬೇಕಕ್
ಮಹಿತಾ ಇಂಜಿನಿಯರಿಂಗ್ ಸ ಹೋಗ್ಬಿಟ್ಟವ್ರಪ್ಪಾ ಎಲ್ಲಾ ಹ್ಮ್ ಅಷ್ಟ ಅಲ್ಲಪ್ಪಾ
ನಾವ್ ಒಂತ್ರ ಬರಂಗಗೆಿಲ್ಲ ಹಾಸ್ಟೆಲ್ದಕ
ಏ ನಮ್ಮ ಮನಾನ ೇ ನಮ್ಮ ಅಣ್ಣ ಯಾರು ಬರಂಗ ಇಲ್ಲ ಕಾಾಲ ಇಡಂಗಿಲ್ಲ ಮಾಸ್ಟರ್ೊಳಗೆ
ಹ
ಸ ಸುಳಿ ಮಕ್ಕಳು ನಾನೇ ಸ್ವಲ್ಪ್ ಲೇಟ್ ಆಗೋದ್ ನನಗ್ ಹೊರಗೆ ಆಗ್ತಾರೀ
ಇವು ಮತ್ತ್ ಫ್ಯಾಮಿಲಿ ಬಂದ್ರೆ ಹಂಗ
ಒರ ಲಾರ ಮಾಡದಿದ
ಹೌದಾ
ಹ್ಮ್ ನಮ್ದು ಲಿಂಗ ಆಯ್ತರ್ದಲ್ಲ ಫ್ರೀ ಐತೆ ಹ ಅಲ್ಲಿ ಇನ್ನೊಂದ್ ಐತಿ ಇಡ್ಸ್ಕೋತ್ ನಾವವು ಅದೇನ
ಇಲ್ಲ ಅಮರೆ ಸು
ಮಂಡೇನೇ ಬತೇನ್ ಕಣ ಅವನು ಪ ಮಂಡೇನ ಬಾನ ನೀವ ಎಲ್ದರಾಮ್್ರೀ ಹತ್ತ
ಹ್ಮ್ ಹ್ಮ್ ಎಸ್ ಮಾತಾಡಿದಪ್ಪ ರಾಮನ್ ಜೊತೆ
ಒಂದೇ ಸಲ ಏನ ಏನ್ಮ ಗೊತ್ತ ಗಲ್ಲ ೇತ ಬರ್ತ್ತ
ಫೋನ್ೇ ಫ್ರೆಂಡ್ ಬಂದೇತಿಲ್ಲ ಈಗ ಫೋನ್ ಮಾಡಿಯಲ್ಲ
ಹ ಹ
ಅಂತ ವಿ ಎಸ್ ಕಂಪ್ಲೀಟ್ ಮಾಡಿ ಈಗ ಮೂ ಮೂವತ್ ಕಂಪ್ಲೀಟ್ ಮಾಡ್ಬೇಕು ಅಂತ್
ಹಾ ಮೂವತ್ತು ಕಂಪ್ಲೀಟ್ ಮಾಡಿದ್ರಾ
ಬರ್ತೈತ್ ಅಮೌಂಟ್ ಹಂಗೆ ಬರ್ತಿರ್ತೈತ್ ನಡು ನಡು
ಎಷ್ಟು ಬರ್ದೈತಿ ಮೂವತ್ ಕಂಪ್ಲೀಟ್ ಮಾಡಿದ್ರ
ಹ್ ನೀನ್ ಮಾತಾಡಿದ್ರ ಮೇಲೆ ತ್ತತತ್ಲ ಹ ನಿಮಷ ಹದಿನೈ ನಿಮಷ ತಾನ ಮಾತಾಡ್ಬೇಕು ಹತ್ತವರೆ ನಿಮಿಷ ಹನ್ನೆರಡು ನಿಮಿಷ
ಒಂದೊಂದ್ ತಾಶು ಮಾಚ ನಡದ
ಏ ಒಮ್ಮೆ ಬೇಡ ಅಷ್ಟು ಬೇಡ ಒಬ್ಬ್ರ ಜ್ಯೋತಿ ಒಬ್ಬ್ರ ಜ್ಯೊತಿಯ ಈ ಸಲ ಅಷ್ಟೇ ಒಂದು್ ನಂಬರ್ ನಂತ್ರ ಐ್ ಸಲ ಅಷ್ಟೇ ಅವ್ರ ಜೊತಿ ನೀನ್ ಟಾಸ್ಕ್ ಕಂಪ್ಲೀಟ್ ಮಾಡಕೋ ವ ನೀ ಅವ್ರು ನೀನ್ ಹಚ್ಸ್ತಾರ ನೋಡ ಅವಾಗ ನೀ ಅವ್ರ ಜೊ ಕಂಪ್ೀಟ್ ಮಾಡ್ಕೋ ಕಂಗ್ಾ
ಹೆಂಗಗೆನಾ ನಾನು ಇಲ್ಲ ಇಬ್ಬರು ಸೇರಿ ಐದ್ ಸಲ ಅನ್ ಮಾಡಿದ್ನಾನ
ಇಲ್ಲ ನೀ ಐದ್ ಸಲ ಹಚ್ಚಿ ನೀ ಮಾತಾಡ್ಬೋದು ಅವ ಐದ್ ಸಲ ಹಚ್ಚಿದಾಗ ಆವಾಗ ಮಾತಾಡೋ ಇಬರಿಗೆ ಪ್ರಾಫಿಟ್ ಯ್ತದು
ಟೋಟಲ್ ಅದೇ ನೀನ್ಯ್ತ ಹಂಗಂದ್ರೆ ಹತ್ತಯ್ತು
ಅಂದ್ರ ನೀನು ಐದ್ ಕಂಪ್ಲೀಟ್ ಆತವ ಟಾಸ್ಕ್
ಅಷ್ಟೇ ಇಲ್ ಆಗಲ್ಲನ ಆತ ಆಗಲ್ಲ
ಆತ್ ಆಗಲ್ಲ ಅಂದ್ರ ನೀ ಅವ ಆಚ್ತ ನೋಡ ಅವನ ಕಂಪ್ಲೀಟ್ ಆತವ್ ಬಟ್ ಪ್ರಾಫಿಟ್ ಇಬ್ರಗ ಪ್ರಾಫಿಟ್ ಇಬ್ಬ್ರರಿಗೆ
ಎಂಬತ್ತು ನಂಗೆ ನೂರು ನಿನ್ಗೆ ಎಂಬತ್ತದು ನಂಗೆ ನೂರು
ಹ ಹಂಗ ಪ್ರಾಫಿಟ್ ಇರ್ತಾವ ಹ್ಮ್ ಮಾತಾಡ ರವ್ಯಂದ ಮಾಡಸಿ ನೋಡ್ರ ರವ್ಯಾ
ರಾವೇ ಹಳಕತಾನ ಇವತ್ತು ಅವನ ಜೊತೆನೆ ತಲಿ ಹಡ್ತೀನಿ ಅವ ಹಂಗ ರೊಕ್ಕ ಬರ್ದ ಎಲ್ಲ ರೊಕ್ಕ ಆಕ್ತೀರ ಅದ ರೊಕ್ಕ ಬಂದು ಅಷ್ಟೇ ಮಾತಾಡ್ ದ್ರ ನನಗೆ ಹಂಗ ಹಿಂಗ ಅಂತ್ ತಲೆ ಆಡಕತ್ತೈತ್ಲೆ
ಹಹ್ಹ ಹೌದ್ ನೋಡ್ಲೆ
ಹಹ್ಹ ಅದ್ಕಾಯ್ತ ವಾಪೀಸ ಕಟ್ ಮಾಡಿದ್ ನಾನು ಕಟ್ ಮಾಡಿ ಆ ಪ್ಲೇಸೆ ಹಚ್ಚಿದ್ನೇ ಇಲ್ಲ ಯಾಪ್ಲೆಸಚ್ಚಿದ್ನೇನ್
ಹಾ ಹತ್ ನಿಮಿಷ್ ಒಳಗ್ ಕಟ್ ಮಾಡ್ಬೇಡ
ನೀ ಏನ್ರ ಹೊಯ್ಕೋ ರೊಕ್ಕ ಬತೈತ್ ಅದಕ್ಕೆ ಏನ್ರ ಮಾಡ್ತೀನಿ ಅದೇ ಶೆಟಕಂತಿ ಸುಮ್ಮಾತಾಡಂದೆ ಆಮ್ಯಾಲ್ ಮಾತಾಡ ಕು ಅಂತ ನಾ ಕಟ್ ಮಾಡಿದ್ದ ಏ ಪವ್ಯಾ ನಿನ್ ಮಾತಾಡಿನಿಲ್ಲ ವಾಪೀಸ್ ನಾನ್ ಹಸ್ತೀನಿ ಎತ್ತನ್ನಾಕತ್ಯನ
ಹಾ
ಹೊಯ್ಕೊಂತ ಎತ್ತಲ್ಲ ಕಟ್ಟೆ ಮಾಡನ್ಯ ಎತ್ತೆ ಇಲ್ಲ ಅವ್ನು
ಎ ಅವ್ನ್ ಜೊತಿನು ಮಾತಾಡಂಗ
ಅದೇ ಆಮೇಲೆ ಎತ್ ನಾನೇ ಜಾಗ್ಳುಗೋಗಿದ್ನಿ ಹಂಗೆ ಅವ್ನು ಅಷ್ಟೇ ಲೈನ್ದಾಗ ಇಟ್ಟಿದ್ನ ನಂದು ಅಷ್ಟೇ ಲೈನ್ ಇಟ್ಟಿದ್ದಿ
ಹಾ ಮಾತಾಡ್ಬೇಕು ಹಂಗೆ ಇಡುದಲ್ಲದು ಮತ್ತೆ ಈಗ ಎಷ್ಟ್ನೇ ಸೆಮ್ಮು ನಾಕ್ನೆ ಸೆಮ್ಮನ
ಐದೇ ಸೆಮ್
ಹಾ ಅಯ್ ನಾಕ್ನೆ ಸೆಮ್ ಎಕ್ಜಾಮ್ ಮುಗ್ಸಿದ್ದಿ
ಒಂದ್ ತಿಂಗ್ಳಾಯ್ತ್ ಮಗಷಿ
ಒಂದ್ ತಿಂಗ್ಳಾಯ್ತಾ
ನಮ್ಮ್ ಹುಡ್ಗುರ್ ಇಂಟರ್ನ್ಶಿಪ್ಪಿಗ್ ಗೊಂಟಾರ್ ಚೆರಿಸ್ಟ್ ಬಾಣ ನಡಿ ಇದಕ್ಕೆ ಹೋಗುಮ್ ಬಸ್ಸಿಗೆ
ಈಗ ಇನ್ಯಾ ಸೆಮ್ ನಡ್ದ ಅನ್ನಂಗಾತಿ ಇ ಎಸ್ ಪಾಸಾಗಿ ಎ ಎಸ್ ಬ್ಯಾಕಿಟ್ಟಿ ಒಂಬತ್ ಬ್ಯ್
ಚರ್ಸೆಂಟ್ರಿ ಆ ಏನ
ಎಷ್ಟ್ ಪಾಸಾಗಿ ಎಷ್ಟ್ ಪೇಲ
ಹಾ
ಅಗಿ ಷ್ಟ್ ಪೇಲಗಿ
ಹಾ ಆಲ್ಮೋಸ್ಟ್ ಅಲ್ಲೆಲ್ಲ ಪೇಲಾಗಿನಿ ಸೆಂಟ್ರಲ್-----ಪೇಲಾಗಿನಿ ಆಲ್ಮೋಷ್ಟ ಸ್ಮೆಂಟ್ರಲ್ಲಿಗ್ ಹಾ
ಫೈನಲ್ ಯಿಯರ್ಗಿ ಎಂಟ್ರಿ ಇರಲ್ಲ ಫಸ್ಟ್ ಯಿಯರ್ದು ಬ್ಯಾಕ್ ಇದ್ರ
ಹಾ ಇಲ್ಲ ನಿಂದ್ ಇಲ್ಲವಾ---ಹಾ ಮಾಡ್ತಿನೀಗ
ಏನ್ ಮಾಡ್ತೀಯಪ್ಪಾ ಮಾಡ್ತಿನ ಏಸ್ ಏಸ್ ಅದವಾ ಹೇಳ್ ಬ್ಯಾಕ್ ಅಂದಾಜ
ಒಂಬತ್ತ್
ಲೇ ಲೇ ಲ್
ಹಲೋ
ಏನ್ ಮಾಡ್ತೀಯ ಅಲ್ಲಿದ್ ಮ್
ಬಾರಪ್ಪ ಒಲ್ಗಡೆ ಓಗ್ ಮಕ್ಕೊ ಬಾ ಮಕ್ಕೊ---ಸೈಡ್ ಬಂಬಿಡಮ್ಮ್ ತ್ರೀಯಾರ್ ತೂರ್ ಉಡಿ ಸಿಕ್ಸ್ ರುಪೀಸ್ ಹ್ಮ್--ಅಲೋ--ಅಣ ಹಾಗಣ ಮತ್ತ ಹಾ ಹೇಳಣ ಕೇಳತೈತಿ
ಹೇಳ್ಬೇಕಪ್ಪಾ
ಇಂಶೋಟ್ರಿ ಈ ನೀನೇ ಹೇಳ್ಬೇಕು ಮತ್ತೇನ್ ಸಮಾಚಾರ ಮನ್ನೆರ್ ಹೋಗಿದ್ವಿ--ಇನ್ಸ್ಟಾಗ್ರಾಮ್ ಎರ್ಡ್ ಕೆ---ಅಲ್ಲ ಇನ್ಸ್ಟಾಗ್ರಾಮ್ ಐಡಿ ಏನೈತ್ ನಿಂದು----ಏನ--ಅಲೋ
ನಂದಾ
ಆದರೆ ಹಡ ಸಕ್ಕಳ ಸಂಬಿಸ ಅಲ್ಲಿಂದ
ತರಕಾರ ಹಾವು ಮಾತಾಡಿದ ಕೇಳ್ತೈತಿ ನೀ ಮಾತಾಡಿದ ಕೇಳ್
ಬಸ್ನ ಇದಿದ್ದೀನ ನೋಣಫುಲ್ ರಶೀದ್ ಮ ನಿಮಷ ಅರ್ಜಸ್ಟ್ ಮಾಡ್ಕ ಅವ್ನ್ ಒಪನ್ ಮಾಡಪ್ಪ ಗಬ ಹ್ಮ ಸ್ವಲ್ಪ ಅಣ್ಣ ಇಲ್ವಾ ನಮ ದೇವಸ್ತ
ಹ್ಮ ಎಲ್ಲಿ ನಿಮ್ ಹುಡುಗಿಅದಲಾ ಅಂತ ಮಾಡಿದ
ಇಲ್ವ ಅಣ್ಣ ನಿಮ್ಮಷ್ಟಲ್ಲ ಹ
ನಮ್ಮದ ಯಾವದೇ ಇಲ್ಲ
ಒಲ ಒಲ ಸೂಡಿ ಮಟ್ರ ಶಾಪ್ ಇದೆಯಾ ಇಲಮಾ
ಅದೇ
ಹ ಏನಣ್ಣ ಏನ ಕೇಳಲಗೈತೆ ಸುಮ್ ಬ್ಯಾರ ಮಕ್ಕಳ ಹೆ ನಂಬರ್ ಕೊಳ ನಿಂದ ಳಿ ಕಳಸ ನೋಡು ಮಾತಾಡ್ಕೊಂಡ್ ಬಂದತನಿ ಮತ್ತ್ ನನ್ನ ಸರಿ ಹೇಳಿ ಮತ್ ಹ ಕೇಳುವ
ಎ
ಎಲ್ಲ ಅರ್ಧರು ಅರ್ಧ ಮೂರುದ
ಯಾವರ್ ಸೈಡ್ಕ್ಕೆ ಯಾವರ್
ಜಾಯತ ಮಾಡತಟ ಆಯಸರ್
ಮೈಸೂರಾ ನಾನನ್
ಶೀಡಬ ನಿ ಆಯ್ತ ಕೊಡಪ್ಪಾ ಮತ್ತ ಮಾಡಬಡ್ತೇ ಎಷ್ಟ್ ನಿಮಿಷ ಆಯ್ತಾ
ನೋಡಿ ನೀ ಕಾಲೇಜ್ ಕ್ಯಾಂಪಸ್ ಸಲ್ಲಿ ನಿಂತಿದ್ದಿ ಬಾಳ ಅಬ್ಸರ್ವ್ ಮಾಡಿನಿ ಬಾಳ್ ಅಬ್ಸರ್ವ್ ಮಾಡಿ ತಗ ತಿನಿ ಕೈಚಬಡು
ಈ ಇಂಟರ್ನ್ಶಿಪ್ ಹೊಂಟಣ್ಣ ಮೇಲೆಪ ಬಾಪ ಹೊರಗಡೆ ಮುಳಗಡೆ ಬಂದ್ರಿ ಮುಗಡೆ ಬಂದ್ಬಿಡ್ರಿ ನಮ್ ಕ್ಲಾಸ್ ಮಂ
ಹಾ ಕಳಿಸಿಬಡ್ಲಿ ಆ ಕಡೆ ಚಛೋಲ ದಾಳೆಲ್ಲ
ಹಾ ಚಲೋದಾವ ಬಿ್ರ ಬಿ್ರ ಹ್ಮ್ ರೈಲ್ವೆ ಸ್ಟೇಷನ್ ಹೌದು ಹೌದು ರಶ ಐತಿ ಆಮೇಲೆಸ್
ಆಮೇಲೆ ಕಳಸ ಆರಾಮ್ಸೆ ನೀ ಯಾರ ಅಂತ ಅಂದ್ರೆ ನಾನು ಬೇರೆ ಡಿಪಾರ್ಟ್ಮೆಂಟ್ ಹೇಳ್ಬಿಡ್ತೀನಿ ಸರ್
ಹ್ಮ್ ಹ ಹ ಇ ಹ ಡೌಟ್ ಆಕಿ ಎದಕಂದ್ರ ನಮ್ ಸೀನಿಯರ್ಸ್ ನೂರ್ ಮಂದಿ ಕಳಸಾರಕಿ
ನೀನ್ ನನಗ್ ಕಳಸ ನಾ ಮಾಡವ್ದೀನಿ
ಸರಿಯಣ ನಿಂದಲ್
ಹ್ಮ ಮತ್ತೆ ಬೇರೆ ಇದ್ರೆ ಹೇಳ ಬೇರೆ ಇದ್ರೆ ಹೇಳದು ಒಂದ್ ಬಿಟ್ಟು ಮತ್ತ
ಯಲ್ಲ ನಮ್ ನಮ್ ಮೆಕ್ಯಾನಿಕಲ್ ಹೋಣ ಇರಲ್ಲ
ಯಾವ ಇರಲ್ಲಂದನಾ
ನಮಗೆ
ನೀವ್ ಬೇರೆ ಡಿಪಾರ್ಟ್ಮೆಂಟ್ದ ನೋಡ್ುವ ಕಣ್ಣ ಹಕ ಹತ
ಯರು ಕಾಲೇಜ್ಗೆ ಹೋದ್ರೆ ಚಂದಪ್ಪ
ಹಾ
ಅಮ್ಮ ಶಿವ ಮುನಗ ಮೂತಿ ನಾವ ಹ್ಮ್
ಹ್ಮ್ ಸಡಿ ಇದಗ ನನ್ಗ ಫೋನ್ ಮಾಡ್ಯಾರ ನಾರ್ಮಲ್ ಕಾಲ್ ಅವ್ರ ಜೊತಿ ಮಾತಾಡ್ ನಿನಗ್ ಇದು ಒತ್ತು ನಲ್ವ ಐವತ್ತುತಿ ತಡಿ ಇನ್ನೊ ಒಂದ್ ಹತ್ತು ನಿಮಿಷ ನನ್ ನಿನ್ಗ್ ಒಳ್ಳ ಮೆಸಜ್ ಹಾತನಿ ವಾಟ್ಸಾಪ್್ದಾಗ
ಈ ಒಂದ ಒಂದು ಒಂದು ನಾ ನನ್ಗೆ ಅವಗಚ್ಚಾಮ ಅಚ್ಚು ನೀನೆ
ಹ ಸರಿತೋ ಮೆಸೇಜ್ ಅನ ಹಾಕು ನೀವು ಫೋನ್ ಮಾಡ ಹ ಸರಿ ಸರಿ ನೀವ ಹೇಳ್ದನ್ ಫೋನ್ ಮಾಡಿ ವಾಗಲ್ಲೇ ಹ ಸರಿತು ಹಾಗೇತು
ಹಲೋ
ತ ಆಗೇತಿ
ಏ ಇನ್ನೊಂದ ನಿಂದ್ರು ಇನ್ನೊ್ ನಾಲ್ಕು ದಿವ್ಸ
ಹಾಗೇ ತಗೋರ್ ಮರ
ಏ ಬರಲ್ ಹನ್ನೊಂದ್ ನಿಮಿಷ ಈಗ ಅಂತ ಹೇಳ
ಓಹೋ ಯಾರು ಹೇಳಾರ ರಮೇಶ್ ಅಣ್ಣಗ ಮಾಡಿಸಿದವನನೆ ನಾನು ಅದನಿ ನನಗ್ ಗೊತ್ತಿಲ್ಲ ನೀ ಏನ್ ನಾನ ಒಂದ ಎರಡೂರಿ
ಹ ಹಂಗ್ರ ನಾನ್ ದಿನ ಒಬ್ಬ್ರೊಬ್ಬ್ರಿಗೆ ಹತಳ ದಿನ ಕತ್ ಬಂದಿತ್
ಹಾ
ತಣ ಹೇಳಿ
ಹಾ ಸರಿ
ಹ